ಹಲೋ
ಏನ್ ಮಾಡ್ತಿದೀಯೋ.
ನಾನಾ ಇದನ್ ಮನೇಲಿ ಕೂತಿದೀನಿ.
ಆಯ್ತಾ ಟೀ ಕಾಫಿ.
ಟೀ ಕುಡುದ್ ನಮ್ಮ ಆಯ್ತು ಅಪ್ಪ ಮಾಡಿದ್ರು ಕುಡ್ದೆ ನಿಂದು?
ನಂದು ಆಯ್ತು ಈಗ್ ಟೀ ಮಾಡಿ, ಕುಡ್ದು ಎಲ್ಲಾರು ಕೊಟ್ಟ್ ಟ್ಟು.
ನಂಗೆ ಏನ್ ಎಲ್ಲರೂ.
ಏನಿಲ್ಲ ಅವ್ರಿಗೆ ಈಗ ಹತ್ರದಲ್ಲೇ ನಮ್ಮ ಹಸ್ಬೆಂಡ್ ತಮ್ಮ ಮದ್ವೆ ಬರ್ತಾ ಇದೆ.
ಹ್ಮ್.
ಆದ್ರೂ ಶಾಪಿಂಗ್ ಎಲ್ಲ ಮಾಡ್ಬೇಕಲ್ಲ.
ಓ ಅಂಗೆ ಏನ್ ಇಡೀ ಫ್ಯಾಮಿಲಿ ಪೂರ್ತಿ ಹೋಗ್ಬಿಟ್ಟ್ ಅವ್ರ
ಹ್ಮ್ ಡಿಸ್ಕಷನ್ ಮಾಡ್ತವ್ರೆ ಎಲ್ಲಿ ಯಾವ್ ಶಾಪಿಂಗ್ ಮಾಡ್ಬೇಕು ಜುವೆಲ್ರಿ ಎಲ್ ತೊ ಮೇಕು ಬಟ್ಟೆ ಎಲ್ ತೋ ಮೇಕ್ ಕೊ
ಅಂಗೆ
ನಮ್ ಲೇಡೀಸಿಗೆ ಬಟ್ಟೆನೇ ಮುಖ್ಯ.
ಹಂಗೆ ಎಲ್ಲೆಲ್ಲಿ, ಏನೇನ್ ಡಿಸೈನ್ ಎತ್ತಾ ಹ್ಮ್
ಯಾವ್ ಬೋಟಿಕ್ಕಲ್ ಸಾರಿ ಹೊಲ್ಸ್ಬೇಕು?
ಹ್ಮ
ಯಾವ ಬೋಟಿಕ್ಕಲ್ಲಿ ಹೊಲಸ್ಬೇಕೋ ಯಾರ್ು ಚೆನ್ನಾಗಾ ಗಿ ಹೊಲಿತಾರೆ
ನಿನ್ ಮದ್ವೆಗಾ ಎಲ್ ತಗೊಂಡಿದ್ರಿ ಏಲ್ಲಾ
ಹ್ಮ್ ಎಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲೆ ಶಾಪಿಂಗ್ ಮಾಡಿದ್ದು
ಅಲ್ಲೇ ನೋಡ್ರಿ ಎಲ್ಲಾ
ಹ್ಮ್ ಅಲ್ಲೇ ಹ್ಮ್ ಅಲ್ಲೇ ಹೋಗ್ಬೇಕು ಎಲ್ಲಾರು ನೋಡ್ಬೇಕಲ್ಲ ಯಾರ್ಯಾರ್ಗ ಏನನ್ ಸಾರಿ ಇಷ್ಟ ಕತ್ತ ಕೊಡೋರ್ಗೆ ಎಂತ ಮೆ ಗಿಫ್ಟ್ ಮಾಡಕ್ಕೆ
ಅಂಗೆ
ಹ್ಮ್ ಹ್ಮ್ ನಮ್ದು ದೊಡ್ಡ ಫ್ಯಾಮಿಲಿ ಒಂದು ಟೂ ಹಂಡ್ರೆಡ್ ಸಾರಿ ಕೊಡೋರ್ಗೆ ಕೊಡ್ಬೇಕು
ಓಹೋ ಓಹೋ ನಮ್ಗೆ ಇನ್ನೂರ್ ಸಾರೀನ ಕೊಡೋದು
ಹ್ಮ್ ರಿಲೇಟಿವ್ಸ್ಗೆ
ಅಬ್ಬಬ್ಬಾ ಅಬ್ಬಬ್ಬಾ ಇನ್ನೂರು ಜನ ಸ್ಯಾರಿ ಕೊಡ್ತೀರ, ನಮ್ ಕಡೆ ಹದ್ನೈದ್ ಇಪ್ಪತ್ ಜನಕ್ ಕೊಟ್ರೆ ಹೆಚ್ಚು
ಹ್ಮ್ ನಮ್ದು ದೊಡ್ಡ ಫ್ಯಾಮಿಲಿ
ಕೊಡೋರ್ಗೆ ಇನ್ನೂರ್ ಸಾರಿ ಅಂದ್ರೆ ಫ್ಯಾಮಿಲಿ ಅವ್ರ್ಗೆ
ಹ್ಮ ಆದ್ರು ಡಬಲ್
ಓಹೋ ಓಹೋ ಓ ಬಿಡಮ್ಮ
ಎಲ್ಲ ಒಂದು ಫೈವ್ ಹಂಡ್ರೆಡ್ ಸ್ಯಾರೀಸ್ ಪರ್ಚೇಸ್ ಮಾಡ್ಬೇಕು ಅದ್ರಲ್ಲಿ ಸಿಲ್ಕ್ ಸ್ಯಾರೀಸ್ ಬೇರೆ ಆರ್ಟಿಶೋಸಿಲ್ ಕಂದ್ ಮತ್ತೇ ಮೈಸೂರು ಸಿಲ್ಕನ್ ಮತ್ತೆ ಕ್ರೇಪ್ ಸಿಲ್ಕ್ ಅಂತೆ ಎ
ಹುಡುಗಿಿಗೆ ಆತ ಅಂತ ಹತೀರಾ
ಹುಡುಗಿಗೆ ಟ್ರೆಡಿಷನಲ್ ಆಗಿರೋದು ಇವಾಗ ಮುಹೂರ್ತಮ್ಗೆ ಯಾವ್ದಗುತ್ತೆ ತರದ್ದು ಡಿಸೈನ್ಸ್ ನೋಡಿ ತೊಗೊಳೋದು
ಲಲೆಹಂಗ ಎಲ್ಲ ತೋಳಲ್ಲ
ಹ್ಮ್ ನಮ್ ಕಡೆ ಹಾಕಲ್ಲ ಅವ್ರ ಇಷ್ಟ ಇದ್ರೆ ತಗೊಂಬೋದು
ಹಗೆ
ಹ್ಮ್ ಹುಡ್ಗಿ ಅವರು ಸೈಡ್ ಮಾಡ್ತಾರೆ ಒಪ್ಪಿದ್ದು ಕೊಡ್ಸ್ತಾರ ಹುಡ್ಗಿನ ಒಂದ್ ಕಡೆ ಶಾಪಿಂಗ್ ಕರ್ಕೊಂಡ್ ಹೋಗ್ತಾರ
ಹ್ಮ್ ನಮ್ ಕಡೆ ಎಲ್ಲ ಹಂಗೇನ ಇಿಲ್ಲ ಅವ್ರಗೇನ್ ಇಷ್ಟ ಬರುತ್ತೋ ಅದ ಹಾಕೊಬೋದು
ಹ್ಮ ನಮ್ ಕಡೆ ಸ್ವಲ್ಪ ಆತಡಕ್ಸ್ ಫ್ಯಾಮಿಲಿ ಸಾರಿನೇ ಪ್ರಿಫರ್ ಮಾಡ್ತಾರೆ ಬಟ್ ಇವತ್ ಚೇಂಜ್ ಆಗಿದಾರ ಅವರುೂನು
ಹ್ಮ
ಹ್ಮ್ ಮಾಡೇ ಶಾಪಿಂಗ್ ಹೋಗ್ಬೇಕು ಎಲ್ಲಿ ಹೋಗೋದು ಯಾವ ಕಡೆ ಹೋಗೋದು ಎಷ್ಟು ಸ್ಯಾರಿ ಪರ್ಚೇಸ್ ಮಾಡ್ಬೇಕು ಹುಡ್ಗೂರ್ಗೆ ಯಾವ ತರ ಪರ್ಚೇಸ್ ಮಾಡ್ಬೇಕು ಕೇ ಎಲ್ಲಷ್ಟ ಎಸ್ಟಿಮೇಟ್ ಆಗುತ್ತಾವರೆ ಕುೂತ್ಕೊಂಡ್
ಅಂಗೆ ಓಕೆ ಕೆ ದೊಡ್ಡದೇ ಬಂದಿರುತ್ತೆ ಬಿಡ್ರಿ ಎಸ್ಟಿಮೇಷನ್ ನಿಮ್ದಲ್ಲ
ಹ್ಮ್ ನಿಮ್ಮ ಅಕ್ಕ ಮದ್ವೆೇಲಿ ಎಲ್ಲಾ ಶಾಪಿಂಗ್ ಮಾಡಿದ್ರ ನೀವು
ಮಾಡ್ಲೇಬೇಕಲ್ಲಪ್ಪಾ ಮಾಡ್ದರ ಇರಕ್ಕ ಆಗತ್ತಾ ನಾವ್ ಮಾಡಿದ್ದೆಲ್ಲ ನಮ್ದಲ್ಲ ಕಡ್ಮನೆ ಜಾಸ್ತಿ ಸ್ಯಾರಿಗಳನ್ ನಾವ್ ತಗೊಂಡಿಲ್ಲ ನಾವೆಲ್ಲಾ ಒಂದು ಎಂಟತ್ ಸಾರಿ ಎಲ್ಲಾ ಮುಗ್ದೋಯ್ತ ಅಷ್ಟೇ ಎಂಟ್ರಿನದ ಹತ್ತು ಸರಿ ನಮ್ಮ ಮನೆ ಕಡೆಯವರು ಒಂದು ಐದಾರ ಜೊತೆ ಸಾರಿ ಇನ್ನು ಹುಡುಗುನ್ ಮನೆ ಕಡೆಯವ್ರಿಗೆ ಒಂದು ಐದಾರ ಜೊತೆ ಸ್ಯಾರಿ ಅಷ್ಟು ಮುಗ್ದಯ್ತು.
ಹ್ಮ್ ನಮ್ಮ ಕಡೆ ಹಂಗಲ್ಲ. ಹುಡ್ಗಿಗೆ ಐದಾರು ಜೊತೆ ಸ್ಯಾರಿ ಬೇಕು. ಕ
ಹಂಗೆ
ಹ್ಮ್
ಮಾಡ್ತಿಯ ಪರಿಸ್ಥಿತಿ ಅವ್ರವ್ರ್ದು ಒಬ್ರಬ್ರುದು ಒಂದೊಂದ್ ಥರ ಇರುತ್ತೆ.
ಹ್ಮ್ ನಮ್ದು ದೊಡ್ ಫ್ಯಾಮಿಲಿ ಅಲ್ವಾ ಹಂಗಾಗಿ ಕೊಡ್ಲೇಬೇಕೇಕಾಗಿರುತ್ತ ಇವಾಗ ಹುಡ್ಗಿ ತಾಯಿ ಕೊಡ್ಬೇಕು ಹುಡ್ಗಿ ತಂಗಿ ಕೊಡ್ಬೇಕು ಅವ್ರ ಮನೇಲಿ ಅಜ್ಜಿ ಇದ್ರೆ ಅಜ್ಜಿ ಕೊಡ್ಬೇಕು. ಅಥವಾ ಅಜ್ಜೀ ವೈ ವಯಸ್ಸಾದವರು ಯಾರಾದ್ರು ಮನೇಲಿ ಇವಾಗ ಮೂರ್ ಜನ ಇರ್ತಾರೆ ಅನ್ಕೋ ಮೂರ್ ಕೊಡ್ಬೇಕು ಆ ತರ ಎಲ್ಲ ಇದೆ ನಮ್ ಕಡೆ ಹ್ಮ್ ಆಮೇಲೆ ಹುಡ್ಗಿ ಕಡೆ ಅವರು ಅಷ್ಟೆ ಹುಡುಗಾ ಕಡೆ ಅವ್ರ ತಮ್ಮಂದಿರು ಅವ್ರ ಮನೇಲಿ ಇರೋಗೆಲ್ಲ ಕೊಡತಾರೆ ಅವ್ರ ಕೈಲಿ ಆಗಲ್ಲ ಅಂದ್ರ ತೊಂದ್ರೆ ಇಲ್ಲ ನಾವೇ ತಗೊೊಂಡಬೋದು ಬಟ್ ಹುಡ್ಗಿ ಕಡೆಯವ್ರಿಗೆ ಹುಡ್ಗುನ್ ಕಡೆಯವರು ಕೊಡ್ಸದು ಒಂಥರ ಸಂಪ್ರದಾಯ ಹುಡುಗೀಗೆನೆ ಮೂರ್ ತರ ಸಿೀರೆ ಕೊಡ್ಸ್ತಾರೆ ಹ ಮುಹೂರ್ತ ಆಗಂದು ರಿಸೆಪ್ಷನ್ ಒಂದು ಮತ್ತೆ ಮೇಲ್ ಮುಸ್ಕ್ ಸೀರೆ ಅಂತ ಹಾಕ್ತಾರೆ ಹುಡುಗಿನ ಮರ್ತ ಟಮಲ್ಕ ಕರ್ಕೋ ಬರಬೇಕಾದರೆ ಅದ ಮೇಲ್ ಮುಸ್ಕ ಸಾರಿ ಹಾಕೊಂಡ್ ಕರ್ಕೊಂಬತಾರೆ
ಸ್ಯಾರಿ ಆಗ್ತಾರ ಅಥವಾ ನೆಟೆ ಇರ ಒಸ್ ಬರುತ್ತಲ್ಲ
ಎಲ್ಲ ಸ್ಯಾರಿನೇ ಒದಿಸ್ಕೊಂಡ್ ಕರ್ಕೊಬತಾ ಇದ್ರು ಬಟ್ ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಸುಮ್ನೆ ನೆಟ್ ತರ ಹಾಕೊಂಡ್ ಬರ್ತಾರೆ ಮೇಲ್ ಮುಸ್ಕಂತ ಆವಾಗೆಲ್ಲ ಆತರ ಇರ್ಲಿಲ್ಲ ನಮಸ್ತೆ ಸ್ಯಾರಿ ಕೊಟ್ಟಿರ್ತಿೀವಲ್ಲಾ ಆ ಸ್ಯಾರಿನೇ ತಲೆ ಮೇಲೆ ಹಿಂಗೆ ಬೆನ್ಗೆಲ್ಲ ಒದ್ದಿಸ್ಕೊಂಡ್ ಕರ್ಕೊೋಗತ್ತಾ ಇದ್ ಇದು
ಎನ್ತಕ್ಕಂಗೆ ಓದಸೋದು?
ಅದೊಂದು ಪ್ರೊಟೆಕ್ಷನ್ ತರ. ಆವಾಗೆಲ್ಲ ಏನಾಗ್ತಿತ್ತು ತೂ ಮನೆಯಲ್ಲಿ, ಮನೆಯಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇರ್ತ ಇತ್ತು. ಆಮೇಲೆ ಮನೆ ಹತ್ರನೇ ಮದುವೆ ಮಾಡ್ ಇದ್ರು ಆವಾಗ ಪ್ರಾ ಹುಡ್ಗಿ ಎ ಎನೊ ಇದಾಗಗ್ಬಾರ್ದು, ದೃಷ್ಟಿ ಆಗ್ಬಾರ್ದು. ಕಾರಣಕ್ಕೆ ಹಿಂಗ್ ಒದಿಸ್ಕೊಂಡ್ ಕರ್ಕೊ ಬರ್ತಾ ಇದ್ರು, ಇವಾಗ? ಎಲ್ಲ ನಾವು ಚೌಟ್ರಿ ಆ ತರ ಎಲ್ಲ ಮಾಡ್ತಿರೋದು, ಮೊದ್ಲೆಲ್ಲ ಹಳೆ ಕಾಲದಲ್ಲಿ ಮನೆ ಹತ್ರನೆೇ ಮದ್ವೆ ಮಾಡ್ತ್ ತ ಇದ್ದಿದ್ದು. ಆ ತರ.
ಹ್ಮ್. ಹಾಗೆ, ಓಕೆ. ಎಷ್ಟ ಶಾಸ್ತ್ರ ಸಂಪ್ರದಾಯಗಳು ಮರ್ತೆ ಹೋಗಿದಿರಿ ಇದೆಲ್ಲ . ಈಗ ಇಲ್ಲಿ ದಿನಿ ಬಂಬುಡ್ರಪ್ಪ, ಅಂತ ಒಂದ್ ಕಾಲಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲ. ಇಂತ ಇಂತ ಜಾಗದಲ್ಲಿ ತಗೊತಾ ಇದ್ರಿ ಬಂಬುಡ್ರಿ ಜಲ್ದಿ. ಅವಾಗೆಲ್ಲಾ ಟೈಮ್ ಮೂರ್ತ ಎಲ್ಲಾ ನೋಡ್ಕೊಂಡ್ ಹೋಗವ್ರು.
ಹ್ಮ್ ನಮ್ಮಅಮ್ಮ ಮದ್ವೇಲಿ ನೂರ್ ಜನಕ್ ಆಶೀರ್ವಾದದ್ ತಗೊಂಡಿದ್ರಂತೆ ನಮ್ಮಮ್ಮ. ಅಂದ್ರೆ, ಈ ಅರ್ಶನ ಇಡೋ ಟೈಮ್ ಅಲ್ಲಿ ಆಶೀರ್ವಾದ ತಗೋಣಕ್ ಕೇಳ್ತಾರಲ್ಲ.
ಹ್ಮ್
ಆ ಇವಾಗೆಲ್ಲಾ ಚೌಟ್ರಿಲಿ ಯಾರು ಉಳ್ಕೊಳದೇ ಇಲ್ಲ.
ಹೌದು.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
ಅಂದ್ರೆ, ಒಬ್ಬೊಬ್ರು ಕಡೆ ಒಂದೊನ್ತರ, ಕೆಲೂರೊಬ್ರು ಚೌಟ್ರಿಲ್ ಅರ್ಶಣದ್ ಶಾಸ್ತ್ರ ಮಾಡ್ತಾರೆ, ಇನ್ ಕೆಲವಬ್ರು ಮನೇಲ್ಲೇ ಮುಗಿಸ್ಕೊಂಡ್ ಬಂದಿರ್ತಾರೆ.
ಹ್ಮ್
ಗಂಡ್ಸು, ಮನೇಲಿ ಮಾಡಿಲ್ಲ ಅಂದವ್ರು ಕೆಲವ್ರೊಬ್ರು ಚೌಟ್ರಿಲ್ ಮಾಡ್ .
ನಮ್ಮನೆ ಕಡೆ ಎಲ್ಲ, ಎಲ್ಲೇ ಮಾಡುದ್ರುನು ಹ ಚೌಟಿಲಿ ಇಡದೊಸ. ಸಂಪ್ರದಾಯ.
ಹ್ಮ
ಹ್ಮ್ ಅರ್ಷ್ಣ ಶಾಸ್ ಮಾತ್ರ ಮಾಡ್ಲೇ ಬೇಕದು.
ಹ್ಮ್
ನೆಲ್ಲಲ್ಲಿ ಹಸೆ ಬರ್ದು
ಹ್ಮ್
ಹ ಅದ್ರ ಮೇಲ್ ಕೂರ್ಸಿ ಹುಡ್ಗನ್ ಒಂದ್ಸಲಿ ಹುಡ್ಗಿ ಒಂದ್ಸಲಿ ಕೂರ್ಸಿ
ಹ್ಮ್ ಆಮಲೆ ತಿರ್ಗಾ ಮೂರ್ ಮೂರ್ ಸತಿ ಕುರಸ್ತಾರೇ
ಹ್ಮ್ ಹುಡ್ಗ ಮೂರ್ ಸಲಿ ಹುಡ್ಗಿ ಎರಡ್ ಸಲಿ
ಓಕೆ
ಐದ್ ಸಲಿ
ಹ್ಮ್-ಹ್ಮ್-ಹ್ಮ್ ಓಕೆ ಏನ್ ಮಾಡಕಾಗಲ್ಲ ಬರ್ತಾ ಬರ್ತಾ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ
ಹ್ಮ್ ಇವಾಗ್ ಶಾಸ್ತ್ರಗಳೆಲ್ಲಾ ಆತರ ಕಡಿಮೆನೇ ಆಗೋಗಿದೆ ಆಮೇಲೆ ಶಾಸ್ತ್ರ ಹೇಳಕ್ ಬೇಕಲ್ಲ ಯಾರಾದ್ರೂ ಹೇಳ್ಕೊಡಕೆ.
ಹೌದಾ ಅದೇ ಯಾರಿಗೂ ಗೊತ್ತಿಲ್ಲ ಈಗ
ಈಗೆಲ್ಲ ಶಾಸ್ತ್ರ ಹೇಳಕ್ಕೂ ದುಡ್ಡು ಗೊತ್ತಾ ನಿನ್ಗೆ ಟಾಸ್ಕ್ ಹತ್ರ ಮಾಡ್ಸಕ್ಕೆ ಹೂ ಹೂ ಒನ್ ಲ್ಯಾಕ್ ಒಂದು ಒನ್ ಅಂಡ್ ಆಫ್ ಲ್ಯಾಕ್ ತಗೊಂತಾರಂತೆ. ಎಲ್ಲ ತೊಗೊಂಬರೋದು ಅವರೇ ಶಾಸ್ ಅತ್ರ ಮಾಡಿ ಅವರ ತೊಗೊಂಡೊಗ್ ತ್ರ ವಾಪಸ್
ಎಂ ಪೂಜಾರಿಗಳ ಇಲ್ಲ.
ಪೂಜಾರಿ ಗಳ್ ಬೇರೆ ಬರೀ ಇವ್ರು ಶಾಸ್ತ್ರ ಮಾಡಕೋಸ್ಕ ಕರನೇ ಇರ್ತಾರೆ
ಓಹೋಹೋ ಅದ್ ಬೇರೆನಾ.
ತೊಳ್ಸೋದು ಆ ಗಂಡನ್ ಬರ್ ಮಾಡ್ಕೊಳೋದು. ಹೆಣ್ಣನ್ ಬರ್ ಮಾಡೋದು ಏನೇನು ಮಾಡಬೇಕು ಶಾಸ್ತ್ರಗಳು ಆ ಥರ ಹೇಳ್ಕೊಡೋಕ್ಕೆ.
ಮೊದ್ಲು ಅದೆಲ್ಲಾ ಹಿರಿಯರ್ ಮಾಡ್ತಾ ಇದ್ರು ಈ ಹಿರಿಯರೇ ಕಾಣ್ಸಲ್ಲ ಮದ್ವೆಯಲ್ಲಿ ಅವ್ರ ಪಾಡ್ಗೆ ಅವ್ರು ಸುಮ್ಮ್ನೆ ಎಲ್ಲೋ ಕೂತಿರ್ತಾರೆ
ಹೌದು
ಏನು ಮಾಡಕಾಗಲ್ಲ ಎಲ್ಲಾ ಈಗ್ ದುಡ್ಡಿಂದೆ ಒಯ್ತಾ ಇದಾರೆ.
ಹ್ಮ್ ಸರಿ ಇರು ಮಾಡ್ತೀನಿ ಮತ್ತೆ.
ಹ್ಮ್ ಓಕೆ ಓಕೆಪ್ಪಾ ಆಯ್ತು